ಹ್ಮ್ ಆರಾಮ ಎನ್ನವು
ಆರಾಮ್ ನೋಡ್ುವ ಏನ್ ಮಾಡಾಗತ್ತೆ
ಏನೆಲ್ಲ ಶೇಂಗಾ ಕುಟ್ಕ ಹತ್ತ ನ ಸಾಂಬಾರ್ ಮಾಡ್ಲಿಕ್
ಹ್ಮ್ ಹ್ಮ್
ನೀವೇನ್ ಮಾಡಾಕ್ತಿೀರಿ
ನಾ ನಿನ್ನೆ ನಮ್ಮ್ ಮನಯಾಗ ಕಾರ್ಯಕ್ರಮ ಇತ್ತು ಅದಕ್ಕೆಲ್ಲ ಹಂಗೆ ಹೋಗಿದೆವು
ಅ್ರೇನ್ೀಳತ್ತಾನ
ರಾತ್ರಿ ಎಲ್ಲಾ ಜರಾಗ ಜಾಗರಣೆ ಮಾಡಿ ನೋಡಿ ಇವತ್ ಬಂದಕಿಂದ ಎಲ್ಲ ಡ್ರೆಸ್ ಎಲ್ಲಾ ನೀಟಗ ಇಟ್ಕೊಳತ್ತೇವ ನಾ
ಹ್ಮ್ ಯಾವಾಗದ ಕಾರ್ಯಕ್ರಮ
ಮುಗೇತ್ನನ್ನನ್ನ
ನಗೀಿತಾ ಚಲೋ ಎತಾ
ಹ್ಮ್ ಚಲೋ ಆಯ್ತು
ಹ್ಮ್
್ಮ ಗದ್ದಲು ಗದ್ದಲ ಆಯ್ತವಾ ಒಮ್ಮೆ ನಾಲ್ಕು ಮಂದ ಇದದ
ಹ್ಮ್ ಹ್ಮ್ ಶಾಲ ಉತ್ಸವ ಅಲ್ಲಾ ಹ್ಮ್
ಗುರುಗಳು ಎಲ್ಲ ಮತ್ತೆ ಹೆಂಗ ಅದಲ್ಲ
ಎಲ್ಲ ಕಲ್ಯಾಣ ಮಂಟ ಹಬ್್ದಾಗ ಇತ್ತಾನ ಹ್ಮ್
ಹ್ಮ್
ಜಾಗ ದೋಡ್ದಿತ್ತಾನ
ಅಲ್ಲಿ ಆ ಕಡೆ ಇಲ್ಲ ಮನೆ ಮುಂದ ಕಲಿ
ಅಂದ್ರ ನಾಕ ಫಿರ್ ಬರ್ಬೇಕ ಕಲ್
ಹ್ಮ್ ಬರನ್ ಬೇರೆಯವ್ರರಿಗೆಲ್ಲ ಹೇಳಿದ್ದಿಲ್ಲ
ಹ್ಮ್ ಹ್ಮ್ ಅಷ್ಟೇ ನೀವೇ ಮನೆ ಮಂದಿ ಹ್ಮ್ ಅಡ್ಗೆ ಅಡ್ಗೆ ನ ಏನ್ ಮಾಡ್ಸಿದ್ರು
ಪನ್ನೀರ್ ಪಲ್ಲ ಕುಂಡಿಪಲ್ಲ ಚಪ್ಪತಿ ರಾಟ್ಟಿ ಬಜಿ ಆನು
ಹ್ಮ್
ಚಪಾತಿ ನೋಡ್ ಫುಲ್ ಶಾಖ ಆಗ್ಯಾಳಕ್ಕಿ.
ಅಷ್ಟ ದೊಡ್ಡ
ಹ್ಮ್ ಒಂದೊಂದು ಪರಾತ್ತ.
ಹಾ ಆ ಕಡೆಲ್ಲ ಕಲಬುರ್ಗಿ ಸೈಡ್ ಆ ಕಡೆ ಎಲ್ಲಾ ಅಟ್ಟೆ ಮಾಡ್ತಾರ ದೊಡ್ದು ದೊಡ್ಡು ಹೋಳಿಗಿ. ಗಿಣ್ಣು, ಚಪಾತಿ
ಆ ಏನದೆ.
ದೊಡ್ಡುನ ಇರ್ತಾವ.
ಹ್ಮ್ ಅದಕೆ ಮನುಷ್ಯಾರ ದೊಡ್ಡ ದೊಡ್ಡವ್ರೆ.
ಮಂದಿ ತಿನ್ನ್ಬಹುದ್ ಆಟ ದೊಡ್ಡು ಇರ್ತಾವ.
ಹ್ಮ್
ಹ್ಮ್ ಬೇಯಿಸತಾರದ ಎದರಮ್ಯಾಲ್.
ಆಯ್ತು ತುಂಬಿತುನ ನೋಡ.
ಇಲ್ಲ ಅಷ್ಟ ದೊಡ್ಡದು ಎದರ್ ಎದರ್ ಮೇಲ್ ಬೇಯಿಸತಾರ ಅಂದೇ.
ಅದೇ ಹಂಚ್ ತುಂಬ್ತದನಂದ ಹ ನಂಬಲ್ಲಿ ಸ್ವಪ್ ಜಾಗ ಇರ್ಬೇಕ್ಲಾ. ತಡಿ ತಡಿ. ಇಲ್ಲ ಇಲ್ಲ ತುಂಬಿ ತುಳಕ್ಯಾಡ್ತೈತಿ.
ಹ್ಮ್
ಮತ್ತೆ
ಮತ್ತೆ ನಾಷ್ಟಾ.
ನಾಷ್ಟ ಅವಲಕ್ಕಿ ಮಾಡಿದೆೆ.
ಹ್ಮ್ ಹಾ
ನಮ್ಮ ತಂಗಿ ಮಲ್ಕೊಂಡಾಳ.
ಹ್ಮ
ನಾಕ್ ಈಗ್ ನೋಡ್ಕೊತ್ತಿದ್ದೆ.
ನೋಡ್ಕೋತ ಕುತ್ತೆ ಆಕೆ ಮಲ್ಕೊಂಡಾಳ.
ಹ್ಮ್ ನೀನು ಬಂದ್ ಹೋಗ್ಬೇಕ್ ಮತ್ತ್. ವ ನಿಂಗು ನೋಡ್ಕೋತ ಕುಡ್ತೀವ್ ಹ್ಮ್.
ಹ್ಮ್ ಮತ್ತೆ
ಏನಿಲ್ಲ ಹ ಹ ನೈಟ್ ಎಲ್ಲ ನೀನು ಮಾ ಅದು ರಾತ್ರಿ ಎಲ್ಲಾ ಮಲ್ಕೊಂಡಿಲ್ಲ.
ಹ್ಮ್
ಅವ್ ಮಾತಾಡ್ಕೋ ಅಂತ ಕೂತುಕೊಂಡು ಇದ್ದೀವಿ
ಬೆಳಿಗ್ಗೆ ಈಗ್ ನಿದ್ದೆ ಬರ್ಲಿತ್ತು ರಾತ್ರಿ ಎಲ್ಲ ಎದ್ದು
ಮಾಡ್ತಾನನೆ ಅ ಏನಂತ ಆತ್ತರ ಐದ್ ಗಂಟೆಕ್ಕೆ ಯ ದ್ದೀನಿ
ಇಲ್ ಮನಗೆ ಯಾವಾಗ ಬಂದಿರಿ
ಆರು ಆಗಿತ್ತು
ಹ್ಮ್ ಹ್ಮ್ ಹ್ಮ ಛಾಯಾಚಿತ್ರ ಬಿಡುವ ನೋಡ್ ತ್ತನ್
ಹಾ ಬಿಡ್ತೀನಿ ಚಾರ್ಜ್
ಹ್ಮ್ ಯಾಕೆ ಇದು ಇಟ್ಟಿಲ್ಲ ಅಲ್ಲ
ಏ ಅಲ್ಲಿದು ಫೋನ್ ಹಿಡುದ ನಿನ್ನೆ
ನೀ ಹೆಂಗ್ ತಯಾರಾಗಿದ್ದಿ
ಹಾ ಹ್ಮ್ ಆಂಟೀ
ಹಾ ನಿಮ್ಮ ತಂಗಿ ಹೇಗೆ ತಯಾರಾದಳ್ಳ
ನನ್ ತಂಗಿ ಅಕ್ಕ
ಹ
ಆತ ಆತಾ ಕೆುವ
ಹ್ಮ್ ನೀರ್ ತಂಗಿ ಆಗಿದ್ದೇನು
ನ ಅವ್ರ ಅವ್ವ ಆಗಿದ್ದೇ
ಹ್ಮ
ಇದೇನಲ್ಲ ಭಾರಿ ಇತ್ತು
ಹ್ಮ್
ಅಕ್ಕಿಗಾದ್ರು ಸಮಾಧಾನ ಆಯ್ತು ತ್ತ ಪಾಚ
ಹ್ಮ್ ಅವ್ರ ಕೂಡ ಭಾರಿ ಇದು ಮಳೆಯಳ ಸಮಯ ಏನಾಗ್ತದೆ
ಅರರಣ ಮಾಡ ಯಾರು
ಹ್ಮ ಸಮಯ ಹರೋಣ ಬ ಭಾಳ ಮಡ್ಯ ಅವ್ರ ಕೂಡ ಎಲ್ಲನ್ನ ಕೂತ್ ರಾತ್ರಿ
ಹ್ಮ್
ಹೌದು ಇದು ಮಾಡೋರು ಹಾ ಇಷ್ಟ ಮಾಡೋರು ಇ ಕತೆ ನ ಕದು ಕ ಕ ಹ ಪುದಪರ ಕಾ ಕಾಡದೆೇ ಕಾಡ
ಹ್ಮ್
ಹ್ಮ ಊಟ ಕೂತಾಳ ಕೂಡು ಕೂಡಲ್ಲ ನ ಏಟು ತನ ಕುಡ್ತೀನಿ ನಮ್ದೆಲ್ಲಾ ಅಲ್ಲಿ ಊಟಾನ ಖಾಲಿ ಎಲ್ಲ ಆಗತದ ನಮ್ ಗಿಡು ಸಾಪ್ ಏನಾರ
ಹ್ಮ ಹ್ಮ್ ರಾತ್ರಿ
ಇಲ್ಲ ಫಂಕ್ಷನ್ ನಡ್ದಿರ್ತೀಿನ
ಹ್ಮ್
ಅವಾಗ ಏನಂತಾರ ಎಲ್ಲಾರೂ ಹೊಸತು ಹೊಲತ್ತತ್ತು ನಾಲ್ಕ್ ಗಂಟೆ ಆಗ್ಯದ
ಹಾ ಹತ್ತ ತರ ಕೂತಿೀರಿ
ಹ್ಮ್ ಇದ ನಮ್ ಮುಗಸಲಾದ್ರು ನಾ ಏನ ಬಾ ನಾವ ಇಬ್ರು ಊಟ ಮಾಡಮ್ಮಂತಂದು ನ ಅಕ್ಕೆ ನಾ ಇಬ್ಬರು ಊಟ ಕೂತಿದವು ಅವ್ರ ಫೋಟ ತಕೊಳಕ್ ಬಾವನತರ ಬಾನತ ನಾನ ಅ ನಿಲ್ರ ಧದುರುವಂತವು ಅದಾನ ಅದಕ್ಕೆ ಅದು ಏನಂತರ ಅವು ಇದನ್ನು ಖಾಲಿ ಆಗಿತ್ತದು ಅದು ತೆಗೆದುರ್ದು ಸಮಯ ಾಲ ಆಗ
ಯದ್ರದು
ಅದಕ್ಕೆ ಆರಣ ಚ್ಯಾಮರಾಜಾಜ
ಹ್ಮ್
ಖಾಲ ಆಗಿತ್ತು ಅದಕ್ಕ ಹ್ಮ್ ಅದನ್ನು ಬಂದಾಗ ಅದು ಇ ಪೊಜಿಷನ್ಾಗಿತ್ತು ಅ ಏನಂತಾರೆ ಜಲ್ದಿ ಮಾಡ್ಬ ಹೋಗಬೇಕಂತ ಅವರು ನಮ್ದೇನು ಊಟನೇ ಮುದಲಾಗಿತ್ತು
ಹ್ಮ್
ಬದಿಗೆ
ಹ್ಮ್
ಎರಡು ತನ ತಿಂತಿ ಎರಡು ತನ ತಿಂತಿ
ಹ್ಮ್
ನದ ಮಾಡತತಿ ಹದು ಫೋಟೋದು ಕಟ್ಟ ಮ ರಾತ್ರಿ ಎಲ್ಲ ಮಾತಾಡ್ಕೋ ಕೂತಿದ್ದವು
ನಿರಾಗಿ ತಡಾಯತ್ತ
ನ ಏನಂತಾರ ನಾಯಿ ಹಂದಿ ಎಲ್ಲ ಬಯ್ದಾವ ನೋಡು
ಇ ಹಾ
ಏ ಏನೋ ಯದ್ರ ಸಂಬಂಧ ಬ ನೋಡುದು ಹ ಏನ ತ ತಂದಳು ಅನನ್ನ ಅವ್ರ ಅಣ್ಣ ನಾ ಮತ್ ಅವ್ರಬ್ಬ ಮೂರು ಮಂದಿ ಇಿನ್ ಮಾರನ್ರೋ
ಹ ಹ್ಮ
ಅಾನ ಹಿಂಗ ಯ್ಯಾಕ ಮಾಡತ್ತೀರಿ ನೀವು ತನ್ನ ಏನ ಅಂದು ಆಮ ಅಂದ ಅ ಬರ್ಸಾಖ ಮು ಬರತ ಹ ನಮ ಅಂದ್ರ ಅಮ್ಮ ಮಲ್ಕೊಂಡಿದ್ದ ನಾನ್ ಸುತ್ತ ಕ ಮಾ ಹತ ಚ ದ ಅದುಪಾ ಒಂದು ಇವತ್ ಪರೀಕ್ಷೆ ಚಾವ ಒಂದು
ಹ್ಮ್
ಅವ ಇಬ
ಹ್ಮ ಹಾ
ಹಕೋತಿನ ಅತವನವ ನಾವ ಇಲ್ಲ ನಾವು ಈಗ ಮಾತ್ಸೊಂಡ ಕೊತಿದ್ದೇವನಾ ಸಂದಿಪ ಸೊರಪಾಯಕಿ
ಮತ್ತಿದ್ರ ಆಯ್ತು ಎಷ್ಟು ಒಂದು ಎರ ಾಲತ್ತೆೇನ ಅವಾಗ ಹಾಕಿ ಹಾಕಿ
ಹ್ಮ್ಂಗ ಶೀತ ಬತ್ತಂದ್ರೆ ಜಗಳ ಬತ್ತ ಅಪ್ಪಂದ್ರ ಮಾತಾಡಡ್ಲಿಕ್ಕೆ ಮಕೊ್ ಬಿಿಡ್ತಾ
ಹ್ಮ್ ಅವನು ಅವನ್ ಏನ ಆಂದಾ ಸುದೀಪ ಅನಾನ ಆ ಕೊಡ್ಲು ಮಗರ್ ಮುಖರ್ ಸಾಕತದ ಆಯ್ ಅದು ಅನಾನ ಕೊಡ್ಲ ನಡಬಾರಕ ನಾಕ್ ಕೂತಿದ್ದ ಇವ ಈ ಕಡೆ ಮು ಮತ್ತ ಆಯ್ತ್ ನಾ ಸ್ವಲ್ಪ ಮಾತಾಡ್ದ ಮಾತಾಡ್ಕ ಮುಕ್ಕೋರಪ್ಪ ಸಾಕು ಅತಂದ ನಾನೇ ಅವ್ರನು ತೋಗಲ್ಲಗರು
ಹ
ಹಬರಂಗ ಮತ್ತ ಸಾರ ಪ ದೊದ ಹಾ ಸಂದೆದೆ ಇಮ್ಮಂತ ಎಲ್ಲ ಮುಕ್ಕೊೊಂಡ
ಕಾಕಾ
ಅವ್ರ ಎಲ್ಲಿ ಇಲ್ಲೇ ಈ ಮನೆಗೆ ಇದ್ರು
ಇಲ್ಲ ಈಗೆಲ್ಲ ನಂದೆ
ಊಟ ತಗೋದು ಒಂದು ಹಾ
ಬಂದದ
ಹ್ಮ್
ಹ್ಮ್ ಹ್ಮ್
ಅದ ರಾತ್ರಿನೂ ಇ ಇತ್ತು ಅರ್ಶಿಣ ಹಚ್ಚೋದು ಕರಕಂ
ಹಾ ಮದ್ಲಿಿಗೆ ಹೋಗ್ಯರ್ತಂತ
ಹ್ಮ್
ಹ್ಮ
ಅದಕ್ಕೆ ಏನಂತರ ಅಲ್ಲೇ ಮಲ್ಕೊಂಡೆವು್ ರಾತ್ರಿ
ಹ್ಮ್ ಹ್ಮ್
ಕಡೆನೆ ಬರ್ತಿದ್ದೆ
ಹ್ಮ್ ಕೊಟ್ಟ ಇ ಆಯ್ತಾನಿಸತು ಬಾಳ
ಆಕಿ ಖುಷಿ ಆಗಿದ್ಲು ಅಲ್ಲಿ ಬರ ಬೋರ್ ದು ಆರ್ತ ತಟ್ಟಿ
ಹ್ಮ್ ಹ್ಮ್ ಮತ್ತೆ ಒಂದ್ ಸ್ವಲ್ಪ ಜಾಗ ಚೇಂಜ್ ಆದ್ರೆ
ಸುದೀಪ
ಹ್ಮ
ಅನಾನ ಐತೇನಂದ್ಲು ಎ ಮನಾರ್ ಚಂದದ ತಗೊಂಡ್ ನ ನಿಮ್ೂರ್ ಕಿ ನಮ್ಮ್ಊರ್ ಚಂದದ ತಿಿ ಅಂದ್
ಹ್ಮ
ನಾನ ನ ನಮ್ಮ ಊರಪ್ಲೆ ಅದ ನಿ ಮೂೂರ ತಂದ ಅಂದಮ್ಮ ಇಕಿದ್ರ ಹ ನ ಚಂದದ ಆತ ಅಂದ ಅಮ್ಮ ಹ ಹ್ಮ ಇವು ಏನ್ ಏನಗ ಅಂತನಾನ ನಿಮ್ಮ್ ಬಟ್ಟೆ ಅಂಗಡಿ ಅವವ ತ ಅಂದೊಳಸ ಅನಾ ಅವ ಇದ್ರ ನತ್ತ ನಾವದೀವಿತ್ತ ಅ
ಆ